ಹಲೋ
ಹೇಳ್ರಿ ಗರ್ದಗ
ಹ ಏನ್ಡಿದ್ರ ಎಲ್ಲಿರ
ಇಲ್ಲಿ ಜರ್ಗ ಹೋಗಿದೆ
ಯತ್ ಜವರುಗೆ
ಇದು ಎಕ್ಸಾಮ್ ಇದು
ಯಾವದಲ್ಸ ಮಗ
ಐಟೈಸ್
ಐಟ ಮಾಡಿದಾನ ಮತ್ತ
ಇಲ್ಲ ನಮ್ಮ ತಮ್ಮರರದ್ದು ಅವನಾಗ ಬಂದಿದ್ದಿ
ಸುಮ್ಡ್ರಪ್ ಮಾಡಕ ಹ ಇದೆ ನ ಅವ್ನು ಎಕ್ಸಾಮ ಬರ್ಲಿಕ್ಕೋದೆ ನೀನು
ಹ ಎಲ್ಲ ಎಲ್ಲ ಬಿಡ್ತಾರಣ
ಹ್ಮ ಸುಮ್ ಕರ್ಕೊಂಡ ಹೋಗಿದ್ದೆ ಅಂದ್ರ ಟಿ ಎಕ್ಸಾಮ್ ಕಂಪ್ಯೂಟರ್ನಗ ಇರ್ತಾವವಲ್ಲ
ಹಾ ಕಂಪ್ಯೂಟರ್
ಹ್ಮ್ ಹ್ಮ್ ಹ್ಮ್ ನಿಂದ ಏನಾಯ್ತು ಎಕ್ಸಾಮ
ನಂಪದು ಯಾವದ
ಡಿಗ್ರಿ ಎಕ್ಸಾಮ್ ಮುಗಿದಲ್ಲ
ಮೂದು ಅವ
ಪೇಪರ್ ಏನ್ ಉಳ್ದ್ಂತಂದ ಅವಾವಾಗ ಸಿಕ್ಕಾಗ ಅದಕ್ಕೆಂದೆ
ಇಲ್ಲ ಮುದು ಅವಸೆ ಇಪ್ಪತ್ನಾಲ್ಕನ ತಾರೀಕು
ಹಾ ಇಪ್ಪತ್ನಾಲ್ಕು ಮೊನ್ನೆ ಮೊರ ಮ್ದಾಗೆ ಯ್ತಲ್ಲ
ಹಾ ಅವತ್ತೇ ಮುಗದು ಲಾಸ್ಟ್
ಹ್ಮ್ ಹ್ಮ್ ಎಸಿದ್ದ ಪೇಪರ್ ಎಸಾರ ನಿಮ್ಗ
ಐದ ಇದ್ದು
ಇದಾ ನಾವು ಆರ್ ಬರ್ತೀವಿ ಹೊದ ಸಲೆ
ಆರಾ ನಮ್ಮು ಐದ ಇದ್ದು ಪಾ
ನ ಇ ಪಿ ನೋ ಎಸ್ ಈ ಪಿ ನೋ
ಹಾ
ನಿಮ್ದ ಇದು ಎನ್ ಇ ಪಿನ ಎಸ್ ಇ ಪಿನ ಎಜುಕೇಶನ್ ಪಾಲಿಸಿ ಶಿಕ್ಷಣ ನೀತಿ
ಅಂದಾರ ಅಂದೆ ಎನ್ನ ಇ ಪೀ
ಹಾ ಎನ್ ಇ ಪಿ ಅಂದ್ರೆಐದುಷ್ಟ ಆ ಮತ್ತನ ಎಸ್ ಇಿ ಅಂದ್ರೆ ಜಗ್ಗಿ ಇರತವ ಸಬ್ಜೆಕ್ಟ್ ನೀಮ್ಮು
ಹ್ಮ್ ಹ್ಮ್
ಶಿಕ್ಷಣ ನೀತಿಗಳು ಬೇರೆ ಬೇರೆ ಇರ್ತಾವ್ರೀ ರಾಷ್ಟ್ರೀಯ
ಇವತ್ತೇ ಯಾವಾಗ ಬಿಳತಾವ
ಇವ ನಿಧಿ ಆರು ತಿಂಗ್ಳ ಆದ್ಮ್ಯಾಗ ನಮ್ ಡಿಗ್ರಿ ಮುಗಿಸಿ ಆರ್ ತಿಂಗ್ಳ ಆದ್ಮಾಗ್ ಬಿಳತಾವ
ಅಂದ್ರ ಜನವರಿ
ಹ್ಮ್ ಈಗ ಜೂನ್ ಜುಲೈ ಅಂದ್ರೆ ಜನವರಿ ತಾಗ ಬರ್ತಾನ ನೋ ಮೂರ್ ವರ್ಷ ಸರ್
ಮ ಹಾ ನಮ್ಮ ಅಣ್ಣ ಯಾಕೆ ಬಂದಾಗ ಉಂತ ನೀ ಯು ಅದ ಹೋಗಿದಾರೆ ದಾಜಗಿರಿ ಚಳಾಗ
ಎಷ್ಟ ದಿನ ಆಯ್ತ
ಏ ಒಂದ್ ಐದಾರು ತಿಂಗ್ಳ ಆಯ್ತ ಬರಲಾರದೆ
ಏ ಹಂಗಂದ್ರ ಹಂಗ ಕೇಳದ ಕಿಲ್ಲ ಅವಾಗ ಹಿಂದಲೇ
ಮತ್ತ ಒಂದ್ ಎರಡ್ ಸಲ ಬಿದ್ದಂಗ ಅಗ್ಯವವಂತ ಮತ್ತ ಬಂದ ಆಗ್ಯಾವ
ಒಟ್ನಲ್ಲಿ ಎ ಸರಿ ಬಂದು ಇಲ್ಲಿ ತನಕ ಅವನೀಗಿರೊಕ್ಕ
ಏನು ಒಂದ ಎರಡು ಮೂರ ಸಲಾ ಬಂದಾವ ಒಂದ ದಂಡಿ
ಅಟ್ಟೆ ಅಟ್ಟೆ ಹಂಗ ಬರ್ತಾವ ನೀನ್ ಎರಡ ವರ್ಷನಾಗ
ಸರೆ ಬಂದಿಲ್ಲಂತ ರೊಕ್ಕ
ಎರಡು ವರ್ಷ ಎರಡು ವರ್ಷನಾಗ ತಿಂಗಳಾ ಮೂರ್ ಸಾವಿರ ಅಂತ ಅಂದ್ರ ಈ ಕಡೆ ಈಡೆ ಒ ಎಂಬತ್ ಸಾವರ ತೊಂಬ ಸಾವರ ಆಗಿರ್ಬೇಕು ನೀವು
ಹ್ಮ್ ಬಿದ್ದಿಲ್ಲ ಎಡ್ರ ಮಲ್ಲು ಅಂತ ನೋಡಿದ್ದೆಲ್ಲ
ಒನಡಿ ನೀ
ಅವ ಇವ ಇಬ್ರೋ ರಿಪೇರಿಗೆ ಬಿದ್ದಿಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಕೇವಲ್ಲಿನ ಆ ಹಾ ನನ್ಗ್ ಬರಲ್ ನಾವವು ಡಿಗ್ರಿ ಮಾಡ್ತೀವಲ್ಲ
ಹ ಹೌದೌದು
ಅವ್ರು ಏನ ಅನ್ಎಂಪ್ಲಾಯ್ಮೆಂಟ್ಗೆ ಎಷ್ಟೇ ಕೊಡ್ತಾರಪ್ಪ ನೀವು ಈಗ ಡಿಗ್ರಿ ಮುಗಿಸಿ ಮನ್ಯಾಗ ಕುಂತೀರಿ ಆರು ತಿಂಗಳ ಏನ ಕಡೆ ಕಡೆ ಎಜುಕೇಶನ್ ಮಾಡ್ಲಿಲ್ಲ ಕೆಲ್ಸನ್ ಸಿಗಲಿಲ್ಲ ಅಂದ್ರೆ ನಿಮ್ಗ್ ಕೊಡ್ತಾರೆ ನಮ್ಗೆ ಯಾಕ ಕೊಡ್ತಾರ ಹೇಳ ಅ ನಾವ ಕೋರ್ಸ್ ಮಾಡ್ತಿರ್ತಿ
ಅದೇ ಹೆಳಕತಿನ ಅಲ್ಲ ಪಾ ನಾನು
ಹ್ಮ್ ಹ್ಮ್ ನಮ ನಮ್ಗ್ ಬರ್ಲಾ ನಿಮ್ಗೆ ಬ ಒಡ ಲಾಟರಿ ಅದಲ್ಲ ಅದ್ರಕ್ಕ ಇದ ರೊಕ್ಕ ಅಲ್ದ್ರಕ್ಕ ಅವನ ಐತಿ ಆದಾಯದ ಮೂಲ ಸಣ್ಣಾಗಿ ಇರ್ಲಸ್ರರಿ
ಇ ಹ ಹಲ
ರಕ್ತಂದ ಏನರಾ ನೋಡ್ ಬ ನ ಪ್ರೆಸೆಂಟಿಂಗ್
ಹ್ಮ ನ ಒ ದಯನ್ಟ್ಲ ದಯನ್
ಲಕ್ಷಾಧಿಪತಿ ಆಗಿದೀ ಈಗ ಸದ್ದ
ಹ್ಮ್
ಹಾ ಮಿಲಿಯನರ್ ಮಿಲಿಯನರ್ ಆಗಿದೆ ಅಂದ ಈಗೆ
ಸತ್ಯ ನಮ್ಮ ಹೇಳ್ಬೇಕ
ಮಿಲಿಯನ್ ಯರ್ ಅಂದ್ರ ಬರೇನ ಲಕ್ಷ ಕಟ್ಲಿದ್ದವನಿಗೆ ಎಲ್ಲ ಮಿಲಿಯನ್ ಇಯರ್ ಅಂತಾರೆ
ಅದೇ ಮತ್ತೆ ತುಂಬಾ ಹೇಳ್ಬೇಕು ಹಂಗೆ
ಯಾಕ್ ನಿನ್ ಬಿಲಯಾನಿ ಎಂಟತ್ ಲಕ್ಷ ಇದ್ರ ನೀನ್ ಬಿಲಯಾನಿರ್ ಅಂತಾರ
ಹ್ಮ್ ಹ್ಮ ಉಂತದ ಉಂತಾರೆ
ಏನ್ ಬಿಲಯಾನಿರಿ ಇದೆೇನ್ ಮತ್
ಎತ್ತಳ್ಕ್ಕ
ಏನೇನ ತಿಳ್ಕೊಳಕ್ ಕೇಳಪ್ಪಾ ಇದ್ದದ್ ಹೇಳೇನಿ ಈಗ ನೋಡ್ ಮತ್ತನ್ ಈಗ ಸ್ಕಾಲರ್ಶಿಪ್ ರೊಕ್ಕ ಕಡೆ ಬರ್ತಾವ ಈಗ ಇವನ್ ಇ ಅನ್ ಎಂಪ್ಲಾಯ್ಮೆಂಟ್ ರ ಅದು ಬರ್ತಾ ಈ ಕಡೆ ಹೊಲ್ದ ಹೊಲ ಮನೆ ಮಾಡಲಯತ ಅದ್ರರ್ ಕಣಿ ದುಡ್ಲತದೆ ಅದ ಬರ್ತಾ
ಹ್ಮ್ ಮತ್ತೆ
ಮತ್ತ ಕಡೆ ನಿಮ್ ಗರ್ಲ್ ಫ್ರೆಂಡ್ ಕೊಡ್ತಾರ ಏನ್ ಸಣ್ಣನ
ಹೌದೌದು ಅದಕ್ಕೆ ಕಾಮ ಟೇಟದ ಅದಕ್ಕೆ ಕಾಮ ೇಟದ ಂದ
ಯಾರ
ಪಾಡಿನ್ ದೇಶದ ಹೆಂಗಂತಾರೆ ಅನ್ಎಂಪ್ಲಾಯ್ಡ್ ಅಂತ
ಹ್ಮ್ ಬೇರೆ ದೇಶದ ಅ ಮತ್ತ ಇದ ಅದು ರಿಲಿಟಿನೇ ಅದ ಅದು ಬೇರೆ ದೇಶ ನ ಅನ್ ಅಪ್ಲೈಮೆಂಟ್ ಅಂತ ಏನ ಹೆಮ್ಮೆ ಇಂದ ಹೇಳ್ಕೋತಾರೆ ಬಟ್ ಇಲ್ಲಿ ನಾನ್ ಅನ್ ಎಂಪ್ಲಾಯ್ಮೆಂಟ್ ಅಂತ ಹೆಚ್ ಹೇಳಕಳಕ್ ನಾಚ್ ಅಂದ ಕಾಂಪ್ಲೀಟ್ಲತಿ ನಂತರ ಗೊರ್ತ ಆಗತಿವ್ರು ಕಾಮ್ ಕಟ್ಟ ದತ ಅಂದ್ರೆ
ಹಾ
ಗುರ್ತ ಆಗುತ್ತ ಅಂದೆ ಜನರ ಚೆನ್ನಾಗಿದ ಅವನ್ಗೆವ ನಿವೃದ್ಧಿ ಹೇಗ ಅಂತ
ನಾ ಮತ್ತೆ
ಏನ್ ಮಾಡಕಲ್ಲ ನಾ ಮೀಡಿಯಾ ಸಿಸ್ಟಮ್ ಆತರ ರೂಲ್ಸ್ ಮಾಡಿರದು
ನಾವುೊಂಡಿ ಅದ
ಬೇರೆ ದೇಶ್ದಾಗ ಇಷ್ಟು ಇಲ್ಲಪ್ಪ ಕಾಂಪಿಟೇಟಿವ್ ಗೌರ್ಮೆಂಟ್ ಜಾಬಿಗೆ ಕಂಪಿಟಷನ್ ಓನ್ಲಿ ಪ್ರೈವೇಟ್ ಅಂತಾರೆ ಅವರು ನಿನ್ ತಿಂಡಿ ಇತ್ತಂತಿಸಿ ನಿನಿಗ್ ಒನ್ ಲಕ್ಷ ಡ ಎರಡು ಲಕ್ಷ ಕೊಡತ ಅಂತರ್ ಅವ್ರು
ಹಂಗೆದ್ ಮತ್ತೆ
ಇಲ್ಲ ಇಲ್ಲ ತಿಂಡಿ ಗಿಂಡಿ ಸಂಬಧ ಇಲ್ಲಾ ನೀನ್ ಹೆಂಗ ಗೌರ್ಮೆಂಟ್ ಜಾಬ್ಂದ್ರೆ ಎಜ್ ಮಾಗ ಸಿನ ರೇಟ ಮಾಗ ಕೊಟ್ಕೊಂತ ಹೋತಾರೆ
ಹಾ ಎ ಮುಗಿತಾ ಬಗ ದರ್ಲಿಕ್ಕ
ಹ ಪ್ರೈವೇಟ್ದ್ ಅಂಗಲ್ಲ ನೀನ್ ಗೌರ್ಮೆಂಟ್ ದ ನೋಡ ನೀನ್ ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ರ ನೀವು ರೊಕ್ಕಾಚ್ಚಿಗಾಡ್ಸಲ ನೀನ್ ಇನ್ನು ಹತ್ತು ವರ್ಷ ಸರ್ವಿಸ್ ಮಾಡದ್ ಮ್ಯಾಗ ನಿನ್ ನೆಕ್ಸ್ಟ್ ಪೋಸ್ಟ್ ಹೋಗ್ತಿದೆ ಬಟ್ ಇಲ್ಲಿ ಹಂಗಲ್ಲಲ್ಲ ಪ್ರವೇಟ್ ದಾಗ ನೀನ್ ಇ ಐದೇ ವರ್ಷ ಸೇರಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸೇರಿ ಮಾಡಿ ನಿನಕ್ಕಿಂತ ಸೀನಿಯರ್ ರೇಟ್ ನ ಇರೋರನ್ನ ಮುಂದೆ ಮಾ ಅವ್ರಕಿಂತ ಮುಂದೆ ಹೋಗ್ಬದಲ್ಲ ಜಾಸ್ತಿ ಸ್ಯಾಲರಿ ಹೋದಲ್ಲ ಅವ್ರಕಿಂತ
ಹ್ಮ್
ಇಂತಿಂಥ ಟಾರ್ಗೆಟ್ ಅಂತರ್ತವಲ್ಲಿ ಆ ಟಾರ್ಗೆಟ್ ಮುಗಿಸಿದಂಗೆಲ್ಲ ಪ್ಯಾಕೇಜ್ ಕೊಡ್ತಾರೆ ಅವ್ರಿಗೆ
ಬೋನಸ್ ಗಿನಸ್ ಎಲ್ಲ ಸಿಗ್ಬೇಕ ಹೆಗೆ
ಮತ್ತೆ ಇಲ್ಲಿಯ ಇಲ್ಲಿ ಯಾರು ಬರ್ತಾರ ಸಾಯಕ ಗೌರ್ಮೆಂಟ್ ಜಾಬ್ ಅಂತಾರ
ಅಂದ್ರ ಎಷ್ಟು ಜನ ನೋಡಿದಿಲ್ಲ
ಹ ಅಂದ್ರ ಅದ್ರಲ್ಲಿ ಅಂದ್ರೆ ನೀನ್ ಎಷ್ಟೇ ದುಡಿತೀನಿ ಅಂತ ಒಂದ್ ಲಕ್ಷಕ್ಕ ನಾಲ್ಕಕ್ ಲಕ್ಷ ದುಡಿತೀನಿ ಅಂದ್ರ ಅಲ್ಲಿ ಸೇಫ್ ಇರಲ್ಲ ಮನುಷ್ಯ ಪ್ರೈವೇಟ್ ನಾಗ ಯಾವಾಗ ತೆಗದ ಹಾಕ್ತಾರ ಅನ್ನೋದೇ ಗೊತ್ತಿರ್ಲ ಅವ್ರಿಗೆ
ಅಂಜನ್
ದಿನ ಭಯದಿಂದನೇ ಬದುಕತೀರತಾರ ನೋಡು ಅಲ್ಲಿ ಒಬ್ಬ ಬೆಂಗಳೂರು ಬೆಂಗ್ಳೂರು ಹೆಂಗ ಒಂದ
ಯಾವದ
ಓದಿ ಇಂಜಿನಿಯರಿಂಗ್ ಮಾಡಿ ಕಂಪ್ನಿಯ ಹೋಗಿಯಾನ ಒಂದು ದಿನ ಒ ಒಂದು ಮಂತ್ಲಿ ಒಂದ್ ಲಕ್ಷ ಬರುತ್ತ ಅಂತ ಒಂದ ಅರವ ಎಪ್ಪತ್ತು ಕೊಟ್ಟು ಪ್ಲಾಟ್ ತಗೊಂಡನ ಒಂದು ಕಾರ್ ತಗೋಣಂತೆ
ಹೌದದು ಹುಲಿ
ತಗದ ಹಾಕೀ ಬಿಟ್ಟಿರನೋ ನಿ ಇಮಿಡಿಯಟ್ಲಿ ಕೆಲಸದಿಂದ ಈಗೆನ ಮಾಡ್ಬೇಕ ಪ್ಲಾಟಿ ರೊಕ್ಕ ಏ ಕಟ್ಟಬೇಕು ಅರ್ಧ ರೊಕ್ಕ ಕಟ್ಟಿಯಾನ ಆ ಪ್ಲಾಟಿಗೆ
ಹ್ಮ್ ಹ್ಮ್
ಮೈ ಮಾಡಿಕಕ ಅಂತ ಬಂದ್ರೆ ಇನ್ಾರದ ಕಲೇಮ ಮಾಡ್ಬೇಕು ಅದು ಆಯ್ತುಏನಲ್ಲ ಅದು ಇ ಮ್ ಐ ಕಟ್ಟದಕ್ ಮತ್ತೆ ಆಯ್ತು ವಶ ಪಡಸ್ಕೊಂಡ್ ಬಿಡ್ತಾರೆ ಆಯತ ಅವ್ರದ ಬೇರೆ ಅರಜ ಹಾಕ್ಬ ಬಿಡ್ತಾರೆ ಅದು
ಪ್ರಾಮಿಸ್ ಕೊಡೋಲ್ಲ ಏನ ರೊಕ್ಕ
ಕೊಡಲ್ಲ ವಾಪಸ್ ಹೆಂಗ ಕೊಡ್ತಾರ ಅವ್ರು
ಹ್ಮ್ ಹ್ಮ್
ಅವ ಏನ್ ಕಟ್ಟಿರ್ದ್ದ ಇಪ್ಪತ್ ಮೂತ್ ಲಕ್ಷ ಕಟ್ಟಿದ್ದೀನ ವೇಸ್ಟ್ ಕರೆ ಕಿಮ್ಮತ್ತ ಪ್ರೈವೇಟ್ ಅಂದ್ರ ಆದ್ರಿಲ್ಲನ ದುಡ್ಯ್ರ ಚೆನ್ನಾಗ ಅದ ಪ್ರೈವೇಟ್ ಬಟ್ ಭದ್ರತೆ ಇಲ್ಲ ನೋಡ ಅಲ್ಲಿ
ಪ್ರೈವಟ್ ಆಸರ
ಹ್ಮ ೇನ್ಮ ಯಾವ್ದಾಯ್ತ್ ರೀ ಕೆಲ ಪ್ರೈವೇಟ್ ಆಯ್ತು ಇದಾಯ್ತು ದುಡ್ಲೆೇ ಬೇಕಲ್ಲ ಹೊಟ್ಟೆ ಕೇಳ್ದ ಇವತ್ತೊಂದ್ರೆ ಇರ ಉಪವಾಸ ಇರ ಅಂತದ ನಡೆಯಲ್ಲ
ಏನ್ ಮಾಡಾಕ್ ಆಗಲ್ಲ ಎಲ್ಲಾರ ದುಡದ ರೊಕ್ಕ ಸಾಲಕ ಅಲ್ಲ
ಹಂಗಾದ್ರಿ ಹಾಗಾದ್ರಿ ಊಟ
ಅಗದಿ ನೋಡರಿ ನಿಮ್ಮದ
ನಮ್ದನ್ ಆಗೇತ್ ನೋಡ್ರಿ ಜಷ್ಟ ಎಲ್ಲಿರಿ ಹ್ಮ್ ಬರದ ಯಾವಾಗ ಮತ್ತ
ಮಧ್ಯಾಹ್ನ ಅಗತದ ಒಂದ ಎರಡ ಮೂರ
ಅಲ್ಲಿ ತಾನೇ ಇತ್ತಾ ಟೈಮಿ್ ಎಕ್ಸಾಮ್ ಟೈಮಿ್ ಏನೇನು
ಒಂದೂವರಿ ಬಿಡತೇತಿ ಅಂತ
ಹ್ಮ್ ಹ್ಮ್ ಸ್ಟಾರ್ಟಿಂಗ್ ಹತ್ತಕ್ಕ
ಹ್ಮ್
ಮೂರವರಿರ್ಥಾಸ
ಅ ಮತ್ ಎಂತ ಗಡೆ ಬರ್ಸ್ತಾರಂತೆ ಅದುಾಡ ಅ್ಮಾಲ
ಹ್ಮ್ ಹ್ಮ್
ಮತ್ತ ಪಾವಿ ಐಟದ ಏನ್ ಗೊತ್ತಿತವು ಇಂಗ್ಲೀಷ್ ಗೊತ್ತಿರ್ತವ ಏನ ಗೊತ್ತಿರ್ತಾವ
ಹ್ಮ ಅಂದ್ರೆ ಎಷ್ಟ್ ಪೇಪರ್ ಒಂದೇ ಪೇಪರ್ ಯಾರ್ಡ್ ಪೇಪರ್
ಒಂದೇ ಪೇಪರ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೆಂಗ ಐಟ ಮು ಉಷ ಕಡೆ
ಐಟ್ ಮುಗಿಸಿ ಬೆಂಗ್ಳೂರ್ ಹೋಗ್ತಾನಂತ ಏ ಎಲ್ಲಿ ಮಾಡೋದು ಇ ಮಹಳ ಆಗಲ್ಲ
ಅಲ್ಲಾ ಇಂಜಿನಿಯರಿಂಗ್ ಮಾಡ್ತಾನ
ಮಾಡಲ್ಲ ಇವರು ಇಂಜಿನಿಯರಿ್ ಎಲ್ಲಿ ಮಾಡಬೇಕ
ಮಾಡ್ಬಹದು ಐಟಐಲ್ಲಿಂದ ಡೈಕ್ಟ್ ಇಂಜಿನಿಯರಿಂಗ ಸೆಂಕೆಂಡ ಇಯರ ಇಂದ ಜಾಯ್ನ್ ಆಗ್ಬುದು ಅಂತ
ಹ್ಮ ಮತ್ತ ಬಾಳ ಮಂದಿ ಡಿಪ್ಲೊಮಾ ಮಾಡೇ ಬರ್ತಾರ
ಹ್ಮ್,
ಅಟಂಗಪ್ಪಂಗ ಮೂರು ವರ್ಷ ಯಾವದ
ಪಿ, ಯು, ಸಿ ಎರಡು ವರ್ಷ ಅಲ್ಲ
ಹ್ಮ್ ಟೆಂತ್ ಮುಗದ್ಮೇಲೆ ಡಿಪ್ಲೊಮೆ ಮಾಡ್ಬೋದು.
ಅದೇ ಡಿಪ್ಲೊಮ, ಡಿಪ್ಲೊಮಾ ಮಾಡಿ ಡೈರೆಕ್ಟ್- ಕಂಡ ಯಾರ ಕ್ ಬರ್ತಾರಂತ ಅವ್ರು ಇದು
ಸರಿ ಹ್ಮ
ಪಾಡ ಅದುನ ಬೆಟ್ರ
ಎಲ್ಲ ಒಂದೇ ಆಯ್ತಲ್ಲ.
ಹ್ಮ್, ಹ್ಮ್ ಒಂದೇ ಅಂದ್ರೆ ಡಿಪ್ಲೊಮಾ ಆಡಿರತ್ತಾ.
ಹಾ, ಆಡಿರೋತ್ತ ಮತ್ತ,
ಎಷ್ಟ ಸಬ್ಜೆಕ್ಟ್ ಇರ್ತ ನೋಯತಿದರಗ.
ಐದ್ ವರ್ಷ ಓದ ಬೆಕ್ಕಲ್ಲ.
ಯಾವುದು.
ಎಲಾಮ
ಐದ ವರ್ಷ ಯಾಕ ಎರಡ್ ವರ್ಷ ಇರ್ತದ್ದ.
ಎರಡ್ ವರ್ಷದ ಮೂರ್ ವರ್ಷ ಇಲ್ಲಾ ನಾಕ್ ವರ್ಷ ಎನ್ಮೂರ್ ವರ್ಷ ಇರತ್ತ.
ನೋರರ್ಷನ ಸ್ದ
ಮೆಾಡರಲ್ಲ ನಮ್ಮೂರಗ ಯಾವ-ಯಾವ.
ಯಾರಕ್ಕ ಅಲಿಬಾಬಏನ ಮಾಡಿರ್ಬೇಕು.
ಹ್ಮ್ ಬುಟ್ಟ್ ಬಂದ ಇರ್ತಾನ ನಡಬರಕೆ.
ಹ್ಮ್, ಡಿಪ್ಲೋಮ ಕಾಲೇಜ್ ಎಲ್ಲಾವ ಇಲ್ಲಿ ಶಾಹಪುರಗ.
ಶಾಹಪುರದಾಗ ಏನ್ ಎಲ್ಲಿನ್ ಕೇಳಿಲ್ಲಪ್ಪ.
ಹ್ಮ್,
ಹ್ಮ ಮಷ್ಟಿ ಕಾಲೇಜ ವೀರಪ್ಪ
ಅದಕ್ಕೊಂದ ಸಪ್ರೇಟ್ ಅದೇನೆ ಕಾಲೇಜ
ಹ್ಮ್,
ಅಂದ್ರೆ ಇಲ್ಲಿ ಇಲ್ ನಾನ್ ಶಾಹಾಪುರದಗ ಪ್ರೆಸೆಂಟ್ಲಿ ಹೇಳ್ಬೇಕಂದ್ರ. ಹ್ಮ್,
ಏನ್ಮಾಡ್ಸ್ಬೇಕನ್ ಯಾರಗನ
ಹ್ಮ್, ನೋಡ್ಬೇಕೇಕ್ ನಾ ಮಾಡ್ಸ್ರಿದ್ರ ನಮ್ಮ ಮಾವನ ಮಗಳಿಗೆ ಮಾಡ್ಸ್ಬೇಕು ಅದಕ್ಕೆ ಕೇಳಿದೆ ನನಗ. ಐನ ಅಂದು ಅದಿನಾಂದು ಬಿ ಹುಡುಗಿಇನ್ನೂಂದ ಬೇರೆ ಸಣ್ಣದವ್ರತಂಗಿ.
ಹ್ಮ್, ಹ್ಮ್
ಈಗ ಆಲ್ರಡಿ ಸೈನ್ಸ್ ಮಾಡ್ಸಿವಿ ಒಬ್ಬಕಿಗಿ ಇನ್ನೂಂದು ಉಳದಾದ.
ಹೌದಾ, !
ಹೆಂಗ ಸೈನ್ಸ, -
ಸೈನ್ಸ್ ಫೀಲ್ಡ್ ಮನಗಂಡಗ ಹೋದೋರಿಗಿಎನ್ ಇಲ್ಲೋಡೋದು ಅರಾಮ. ಸ್ವಲ್ ಮಾಡ್ತನ್ರಿ ಕಾಲ್ ಬರಕತದ. ಹಾ-